ನಮಸ್ಕಾರ
ಏನ್ ಮಾಡ್ತಾ ಇದ್ದೀರಾ
ಸುಮ್ನೆ ಕೂತಿದ್ದೆ ನೀವು
ನಾವು ಕುೂತ್ಕೊಂಡಿದ್ದೀವಿ
ಹ್ಮ್ ಮಳೆ ಬೀಳ್ತಿದೀಯೇ
ಹೌದು ಬೀಳ್ತಿದೆ ನಿಮ್ಮ ಕಡೆ ಬೀಳ್ತಿದೆ ಮಳೆ
ಹೌದು ಬೀಳ್ತಿದೆ ಸುಮಾರಾಗಿ ಬೀಳುತ್ತಿದೆ ನಿಮ್ಮ ಕಡೆ
ನಮ್ಮ ಕಡೆನೂ ಏನೂ ಪರವಾಗಿಲ್ಲ
ಹೌದೇ ಹ್ಮ್
ಮತ್ತೆ ಇನ್ನೇನ್ ಸಮಾಜ್ರ ಏನ್ ತಿಂದ್ರಿ ಮಧ್ಯಾಹ್ನ ಊಟ
ನಾನುನ್ನ ಸಾಂಬಾರ್ ತಿಂದೆ ಕಾಳ್ಸಾರು
ಹೌದಾ ನಾವು ಮಧ್ಯಾಹ್ನ ತಿಂದಿಲ್ಲ
ತಿಂದಿಲ್ಲವೇ ಯಾಕೆ
ಹ ನಮಗೆ ಪರೀಕ್ಷೆ ಇತ್ತು
ಹೌದ ಹೇಗೆ ಬರದ ರೀ ಪರೀಕ್ಷೆ
ನಾವು ಚೆನ್ನಾಗಿ ಬರಿದ್ದೇವೆ
ಹ್ಮ್ ಮುಗಿತೆ ಪರೀಕ್ಷೆಗಳು ನಿಮಗೆ
ಇನ್ನ ಒಂದು ಇದೆ ಸೋಮವಾರ
ಇನ್ನು ಹೌದ ಪರೀಕ್ಷೆಗೆ ಸೋಮವಾರ ಪರೀಕ್ಷೆ ಸಿದ್ಧರಾಗಿದ್ದೇರೆ
ಇನ್ನುೂ ಇಲ್ಲ ನಾಳೆ ಮುಂಜಾನೆಯಿಂದ
ಪ್ರಾರಂಭ ಮಾಡಬೇಕೇ ಹ್ಮ್ ಊರಿಗೆ ಹೋಗಿದ್ದರಾ
ನಾ ಹೋಗಿ ಬಂದೆ
ಹೌದಾ ಯಾವಾಗ ಹೋಗಿದ್ದೀರಿ ಊ್ರಿಗೆ
ನಾವು ಮೊನ್ನೆ ಹೋಗಿದೀವಿ ಮತ್ತೆ ಹಾಗೆ ಬಂದ್ವಿ ಎಕ್ಸಾಮ್ ಇದು ಪರೀಕ್ಷೆ ಇದೆ ಅಂತ
ಹೌದ
ಹ್ಮ
ಹ್ಮ್ ಮನೇಲೆಲ್ಲಾ ಚೆನ್ನಾಗಿದ್ದಾರೆ
ಹೇಳಲಿಲ್ಲ
ಮನೆಯಲ್ಲೆಲ್ಲಾ ಚೆನ್ನಾಗಿದ್ದಾರೇ ಅಂದೆ
ಹ ಎಲ್ಲಾ ಚೆನ್ನಾಗಿದ್ದಾರೆ
ಹ್ಮ್ ಇನ್ನ ಜೊತೆ ಒಡ ಹುಟ್ಟಿದವರು ಇದ್ದಾರೆ
ಹಾ ಇದ್ದಾರೆ ನನ್ನ ತಂಗಿ
ಹೌದಾ ಅವ್ರ ಏನು ಮಾಡುತ್ತಿದ್ದಾರೆ
ಅವರು ಓದುತ್ತಿದ್ದಾರೆ
ಹೌದೇ
ತರಾನೇ ಸೇಮ್ ಓದು ಅದೇ ಓದುತ್ತಿದ್ದಾರೆ
ಹ ಓಕೆ ಹ ಸರಿ ಸರಿ ಸರಿ ಅವರು ಇಲ್ಲಿ ನಿಮ್ಮ ಊರಿನಲ್ಲಿ ಓದುತ್ತಿರೋದ ಅಥವಾ ಬೇರೆ ಕಡೆ ಬಂದೋದ
ಓದುತ್ತಿದ್ದಾರೆ
ಹೌದೇ ಇಬ್ಬರೂ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೀರಿಯೇ
ಇಲ್ಲ ಇಲ್ಲ ಇಲ್ಲ
ಹೌದೇ
ಅವರು ಬೇರೆ ಕಾಲೇಜ್ ಬೇರೆ ಜಿಲ್ಲೆಯಲ್ಲೇ ಓದುತ್ತಾರ ಪಕ್ಕದ ಬೆಂಗಳೂರು ಪಕ್ಕದ ಜಿಲ್ಲೆಯಲ್ಲಿ ಓದುತ್ತಿದ್ದೆ
ಹ ಅವರೊಂದು ಜಿಲ್ಲೆಯಲ್ಲಿ ನೀವು ಒಂದು ಜಿಲ್ಲೆಯಲ್ಲಿ
ಹ ಹೌದು ನಮ್ಮ ತಂದೆ ತಾಯಿ ಒಂದು ಜಿಲ್ಲೆಯಲ್ಲಿ
ಮೂವರು ಒಂದೊಂದು ಜಿಲ್ಲೆನ ಮೂ ಮೂರು ಜನ ಇದ್ದೀರಿ ಹ್ಮ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ
ನಮ್ಮ ಮನೆಯಲ್ಲಿ ಐದು ಜನ ಇದೆ
ಐದು ಜನ ಅಷ್ಟೇ ನೀವು ನಿಮ್ಮ ತಂಗಿ ಅಪ್ಪ ಅಮ್ಮ ಮತ್ತೆ
ನಮ್ಮ ತಾತ
ಹೌದೇ
ಹ್ಮ
ನಾನು ಅಂದುಕೊಂಡಿದ್ದೆ ನಿಮ್ಮ ಜೊತೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ
ಇಲ್ಲ ಇಲ್ಲ ಎಲ್ಲ ಎಲ್ಲ ಬೇರೆ ಬೇರೆ ಇದ್ದಾರೆ
ಹೌದೇ ಹ್ಮ್ ಮತ್ತೇನು ಸಮಾಚಾರ ಊರಿಗೆವಾಗಾದ್ರೂ ಬನ್ನಿ ನಮ್ಮ ಊರಿಗೆ
ಹಾ ಬರ್ತೀವಿ ಬರ್ತೀವಿ ನೀವು ಬನ್ನಿ ನಮ್ಮ ಊರಿಗೆ
ಹಾ ಬರೋಣ ಬರೋಣ ನೀವು ಮದ್ವೆ ಆಗಿರಿ ಆಗ ನಾವು ಕೆಲ್ಸಕ್ಕೆ ಹುಡುಕುತ್ತಿದ್ದೇನೆ ಎಲ್ಲೂ ಸಿಗಲಿಲ್ಲ
ಹೌದಾ ನಾವ್ ಮದ್ವೆ ಆದಾಗ ಒಂದ್ ವಾರ ಮುಂಚೆನನೆ ಬರ್ರಿ
ಹಾ ಬರ್ತೀನಂತೆ
ಹ ಅಲ್ಲೇ ಇರ್ತೀರಲ್ಲ ಬರೀ
ಹಾ ಪಕ್ಕದಲ್ಲೇ ಇರ್ತೀನಲ್ಲವೇ ಬರುತ್ತೇನೆ ನೀವು ಯಾವಾಗ ಆಗುತ್ತೀರಾ ಮದುವೆ ಇನ್ನು ಎಷ್ಟು ವರ್ಷ ಆದ ಮೇಲೆ
ಇಲ್ಲ ನೆಕ್ಸ್ಟ್ ವರ್ಷ ಒಳಗೆ ಆಗುತ್ತೆ
ಇಷ್ಟು ಬೇಗವೇ
ಹಾ ಹೌದ ಹೌದು ನಮ್ ಹಿಂದೇನೆ ನಮ್ಮ ತಂಗಿ ಇದ್ದಾರಲ್ಲ
ಹ್ಮ್
ನದಕ್ಕೆ
ಹಾಗಾದ್ರೆ ಮನೆಯಲ್ಲಿ ಹುಡುಗವನ್ನ ನೋಡಾರ
ನೋಡುತ್ತಿದ್ದಾರೆ
ನೋಡುತ್ತಿದ್ದಾರೆ ಹ್ಮ್ ಹಾಗಾದರೆ ನಮ್ಮ ಕೊಠಡಿಯಲ್ಲಿ ಮೊದಲ ಮದುವೆ ನಿಮ್ಮದೇ ಆಯ್ತು
ಹಾಗಿರಬಹದೇನು
ಇರಬಹುದೇಏನು ಅಂದ್ರೆ ನೀವೇನ ಇನ್ನ ಯಾರೂ ಮದ್ುವೆಗೆ ಅಷ್ಟು ರೆಡಿ ಇಲ್ಲ ಅನ್ಸಿದ ಹಾ, ಹಾ ಮತ್ತೆ ಏನು ಸಮಾಚಾರ,
ನೀವು ಹೇಳಿ ನಾವು ಕೇಳ್ತೀವಿ,
ಇರ್ಲಿ ಹೇಳಿ ನೀವೇನ್ ನಾವ ಕೇಳನ. ನಮ್ಮ ಮನೆಯಲ್ಲಿ ಏಳು ಜನ ನಾನು, ನನ್ನ ತಂಗಿ, ಅಪ್ಪ, ಅಮ್ಮ, ಅಜ್ಜಿ, ತಾತ, ಮತ್ತೆ ಅತ್ತೆ ಮಗ,
ಹ್ಮ,
ಹ ಈಗಿನ ಪರಿಸ್ಥಿತಿಯಲ್ಲಿ ಅತ್ತೆ ಮಗ ಇಲ್ಲೇ, ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಆಗಾಗ ಊರಿಗೆ ಬರುತ್ತಾನೆ.
ಓ ಫಸ್ಟ್ ನಿಮ್ಮ ಮನಲ್ಲೇ ಇದ್ದಾರ ಅವರು. ಮೊದಲು,
ಮೊದಲಿನನಿಂದ ನಮ್ಮ ಮನೆಯಲ್ಲಿ ಇ ಇದ್ದಿದ್ದು. ನಂತರ ಅಹ ನಮ್ಮ ಜಿಲ್ಲೆಯಲ್ಲಿ ಒಂದು, ಆ ಒಂದು, ಹೇಗೆ ಈ ಮುರಾಜಿ ಎಲ್ಲಾ ಟೈಪ್ ಇರುತ್ತಲ್ಲವೆ ಒಂದು ಸಮಸ್ತ ಕಡೆಯಿಂದ, ಆ ಅಲ್ಲಿ ಆ ಆ ಆ ತರ ಓದುತ್ತಿದ್ದ.
ಹಾ ಹೇಳಿ,
ಹ ನಂತರ ನಮ್ಮ ಚಿಕ್ಕಪ್ಪ ಮನೆಗೆ ಬಂದು ಅಲ್ಲಿ ಓದುತ್ತಿದ್ದ. ಟ್ವೆಂವೆಲ್ತ್. ಹ ಹನ್ನೆರಡನೇ ತರಗತಿವರೆಗೂ, ನಂತರ ನಮ್ಮ ಮನೆಗೆ ಬಂದ. ಏ ಅದಾದ ನಮ್ಮ ಮನೆಯಲ್ಲಿ ಇದ್ದಾಗ ಅವರ ಅ ಅಯ್. ಮೇಲಿನ, ವಿದ್ಯಾ ವಿದ್ಯಾರ್ಹತೆಗಳನ್ನು ಮುಗಿಸಿ ಈಗ ಕೆಲಸವನ್ನು ಮಾಡುತ್ತಿದ್ದಾನೆ.
ಓ ಹೌದಾ,
ಹೌದು,
ಮತ್ತೆ ಇನ್ನೇನು ಸಮಾಚಾರ,
ಹೇಳಿ ನಿಮಗೆ ಪ್ರಿಯವಾದ ಬಣ್ಣ ಯಾವುದು, ಹಾ ನಾನು ತೊಳೆದು ಹಾಕಿದ್ದೇನೆ ಮಳೆ ಬರುತ್ತಿದೆ. ಇನ್ನುೂ ಪಾರಿಲ್ಲ ಬಟ್
ಹೇಳಿ,
ನಿಮ್ಮ ದ್ವ
ನನ್ನ ಧ್ವನಿ ಕೇಳುತ್ತಿದ್ದೇಯೇ. ಆ, ನಿಮಗೆ ಪ್ರಿಯವಾದ ಬಣ್ಣ ಯಾವುದು,
ಮದು, ನೀಲಿ, ನೀಲಿ
ನೀಲಿ ಬಣ್ಣವೇ,
ಹ ಹೌದು,
ಹ್ಮ್, ನೀವು ನನ್ನನ್ನು ಕೇಳುವುದಿಲ್ಲವೇ ನಿಮ್ಮ ಪ್ರಿಯವಾದ ಬಣ್ಣ ಯಾವುದು ಎಂದು, ನನ್ನ ಧ್ವನಿ ಕೇಳುತ್ತಿದೆಯೇ,
ನನ್ನ ಧ್ವನಿ ಕೇಳುತ್ತಿದೀಯೇ,
ಕೇಳುತ್ತಿದೆ ಮಾತಾಡಿ,
ಆ ನ ನನ್ನನ್ನು ಕೇಳುವುದಿಲ್ಲವೇ ನಿಮ್ಮ ಪ್ರಿಯವಾದ ಬಣ್ಣ ಯಾವುದು ಎಂದು
ಹಾ ಯಾವುದು ನಿಮ್ಮ ಪ್ರಿಯವಾದ ಮಣ
ಹಹ ನನಗೆ ನೀಲಿ ಬಣ್ಣ ಮ ಕಪ್ಪು ಬಣ್ಣ ಇಷ್ಟ
ಮತ್ತೆ ನಿಮಗ್ ಯಾವ ತಿಂಡಿ ಅಂದ
ತಿಂಡಿ ಇಷ್ಟ ಅಂತ ಕೇಳುತ್ತಿದ್ದೀರಾ
ಹಾ ಯಾವುದು
ಹ ನನಗೆ ನಮ್ಮಮ್ಮ ಮಾಡುವಂತಹ ಕೋಳಿ ಸಾಂಬಾರ್ ಇಷ್ಟ ಕೋಳಿ ಸಾಂಬಾರು ಮುದ್ದೆ
ನಮಗು ತುಂಬಾ ಇಷ್ಟ ಕೋಳಿ ಸಾರು ನಟಿ ಕೋಳಿ ಸಾರು ಜೊತೆ ಸಾವಿಗೆ ತಿಂದ್ರೆ ಅಮ್ಮ ಅಮ್ಮ ಹೆಂಗಿರುತ್ತೆ ಅಂದ್ರ ಅಪ್ಪಾ
ಹ್ಮ್
ಚೆನ್ನಾಗಿರು
ಹ್ಮ್
ನಿಮ್ಗೆ ಯಾವ ಪ್ರಾಣಿ ಅಂದ್ರೆ
ಆ ಪ್ರಾಣಿ ಸಿಂಹ
ಸಿಂಹ ಅಂದ್ರೆ ಇಷ್ಟನ ಯಾಕೆ
ಅದು
ಯಾವ ಪ್ರಾಣಿ ಪ್ರಾಣಿ ಎಲ್ಲ ಪ್ರಾಣಿೂ ಇಷ್ಟನ ಇದರ ಪ್ರಾಣಿ ಅಂತೇಏನ್
ಹ ಹೌದ ಹ್ಮ ಮತ್ತೆ ಏನು ಸಮಾಚಾರ
ಮತ್ತೆ ಹೇಳ್ಬೇಕು ನೀವೇ
ಹ್ಮ್ ಹೇಳಿ ಏನಾದ್ರು ಕೇಳೋದ ನೀವು ನೀವು ಪ್ರವಾಸಕ್ಕೆಲ್ಲ ಹೋಗುತ್ತೀರ
ಹ ಅವಾಗವಾಗ ಹೋಗ್ತೇವೆ ನಮ್ಮ ಕೋಣೆ ಯಾರಂತ
ಹೌದೇ ಹ್ಮ್ ಎದ ಎಲ್ಲಿ ಹೋಗಿತೀರಾ ನೀವು ಪ್ರವಾಸಕ್ಕೆಲ್ಲ
ನಾವು ತುಂಬಾ ಹತ್ರ ಹೋಗಿದ್ದವಿ ಅದು ಎಲ್ಲ ಮರ್ತ ಹೋಗಿದ್ ವಿವರಿಸಕ್ಕೆ ಆಗುದಿಲ್ಲ
ವಿವರಿಸಿದಕ್ಕೆ
ನೀವು ಹೋಗಿದ್ರೆ ಹೇಳಿ ಸ್ವಲ್ಪ ಹಾ ಹೌದು ತುಂಬಾ ಹೊರೆತು ಹೋಗಿದ್ದೇವೆಾನು
ನಾನು ಬೇರೆಯವರ ಜೊತೆ ತುಂಬಾ ಹೋಗಿದ್ದೇನೆ ನನ್ನ ಗೆಳತಿಯರ ಜೊತೆ ಹೋಗಿರೋದು ಒಂದೇ ಅದು ತಿರುಪತಿಗೆ ಹೋಗಿದ್ದೆ ಅದುೂ ರೈಲು ನಲ್ಲಿ ಹೋಗಿದ್ದೆ ರೈಲು ನಲ್ಲಿ ನನ್ ನನ್ ನನ್ನದು ಮೊದಲನೇ ಅನುಭವ
ಹಾ ಮತ್ತೆ ನೀವು ಒಂದು ಗೃಹ ಪ್ರದೇಶಕ್ಕೆ ಓದಿ ಹೋಗಿದ್ದೀರಲ್ಲ ನನ್ನ ಬಿಟ್ಟು ನಮ್ಮ ಕೋಣೆಯಲ್ಲಿರುವ
ಹಾ ಹೌದು ಹ ಹೌದೌದು
ಮತ್ತೆ ನೀವು ಮಂತ್ರಾಲಯಗ್ ಹೋಗಿರಲ್ವಾ
ಅದೇ ಅದೆಲ್ಲ ಹೋಗಿದ್ದೇನೆ ಅಂದ್ರೆ ನನ್ನ ಗೆಳತಿಯರ ಜೊತೆ ಹೋಗಿರೋದು ನಿಮ್ಮ ಧ್ವನಿ ಕೇಳುತ್ತಿಲ್ಲ ಅರ್ಧಂಬರ್ಧ ಕೇಳುತ್ತಿದೆ
ನಾ ಧ್ವನಿ ಕೇಳುತ್ತಿದೆ ಆದ್ರ ಹೇಳಿ ಅ ಕೇಳಿ
ಹ ಈಗ್ ಕೇಳುತ್ತಿದೆ ನಿಮ್ಮ ಧ್ವನಿ
ಹಾ ಇಲ್ಲೇ
ಹ್ಮ್ ನಾನು ಹೋಗಿದ್ದೇನೆ ಮೈಸೂರು ರಾಯಚೂರು
ಹಾ
ಮಂತಾಲ ಹ್ಮ್ ಇಕಡೆ ತುಮಕೂರು
ಹ
ನಿಯರು ಬೆಂಗಳೂರು ಹತ್ತತ್ರ ಇರುವಂತ ಅಹ ಜಾಗಗಳಿಗೆ ಎಲ್ಲ ಹೋಗಿ ಬಂದಿದ್ದೇನೆ
ನಾವು ತುಂಬಾ ಪ್ಲೇಸ್ ತುಂಬಾ ಸ್ಥಳವನ್ನು ನೋಡಿದ್ವಿ
ಹೌದೇ ಹ್ಮ್್ಮ ನಿಮಗೆ ಇಷ್ಟವಾದಂತಹ ಪ್ರವಾಸ ಯಾವುದು
ನಮ್ಮ ಮಂತ್ರಾಲಯ
ಮಂತ್ರಾಲಯವ
ಹೌದು ನಿಮಗೆ ಯಾವದು
ಹ ನನಗೂ ಮಂತ್ರಾಲಯವೇ
ನಿಮ್ಮ ಕೋನೆಯಲ್ಲಿ ಇವತ್ತು ಊಟ ಏನು
ನಮ್ಮ ಕೋಣೆಯಲ್ಲಿ ಇವತ್ತು ಊಟ ಸೊಪ್ಪ ತಪ್ಪಿನ ಸಾರು ಮುದ್ದೆ ಅನ್ನ
ಅಕರಮ ಅದೇ ತಿೀಪಾ